ಹಲೋ
ಹಲೋ ಹಲೋ
ಕೇಳಿಸ್ತಿದಿಯ
ಹಾ ಕೇಳಿಸ್ತಿದೆ ಈಗಾ ಹಲೋ.
ಕೂತ್ಕೊಂಡಿದಿನಿ ನೀವು.
ನಾನ್ ನಾನು ಸಹ ಕೂತ್ಕೊಂಡಿದ್ದೀನಿ
ಊಟ ಆಯ್ತಾ.
ಹಾ ಆಯ್ತು ನಿಮ್ದು.
ಹಾ ನಂದು ಆಯ್ತು.
ಎನ್ ಸ್ಪೆಷಲು
ಸ್ಪೆಷಲ್ ವೆಜ್ ನಿಮಗೆ
ಸೇಮ್ವೆಜ್ ಹ ನಿಮ್ಗೆ ಯಾವ್ ದ್ರೂ ಅಸೈನ್ಮೆಂಟ್ಗಳೆಲ್ಲ ಕೊಟ್ಟಿದ್ದಾರ ಬರಿಲಿಕ್ಕೆ
ಹಾ ಕೊಟ್ಟಿದ್ದಾರೆ. ನಿಮ ಕೋ ನಿಮ್ ಟಾಪಿಕ್. ಕಾ ನನಗ ಇನ್ನು ನನ್ ಫ್ರೆಂಡ್ ಕಳ್ಸ್ಬೇಕ ಅವಳು ಕಳ್ಸಿಲ್ಲ
ಹಾ. ಏ ಶೀಟ್ ಬರಿಲಿಕ್ಕೆ
ಫಿಫ್ಟೀನ್.
ಫೀಫ್ಟೀನ್ ಸಿ ಯಾವಯಾವ್ ಸಬ್ಜೆಕ್ಟ್.
ಕ್ಯೂಟಿ ಕೊಟ್ಟಿದ್ರು. ಅದು ಕಂಪ್ಲೀಟ್ ಟ ಆಯ್ತು ಇನ್ನು ಇ ವಿ ಎಸ್ ಕೊಟ್ಟಿದ್ದಾರೆ ಅದು ಇನ್ ಕಂಪ್ಲೀಟ್ ಮಾಡ್ಬೇಕು.
ಹ್ಮ
ನಿಮೀಗ್ ಕೊಟ್ಟಿದ್ದಾರಾ
ಹಾ ಕೊಟ್ಟಿದ್ದಾರೆ ಇಷ್ಟೇ ಕೊಟ್ ಕೊಟ್ಟಿದ್ದಾರೆ ಇ ವಿ ಎಸ್ ಕೊಟ್ಟಿದ್ದಾರೆ ಮತ್ತೆ ಪಲಿ ತಿಕಲ್ ಕೊಟ್ಟಿದ್ದಾರೆ.
ಈಸಿ ಉಂಟಾ ಬರಿಯಕ ಕ್ಕೆ
ಬರಿಯಕ್ಕೆ ಇಷ್ಟಿ ಸ್ವಲ್ಪ ಟಫ್ ಉಂಟು ಜಾಸ್ತಿ ಉಂಟು ಬರೀಲಿಕ್ಕೆ ಇ ವಿ ಎಸ್ ಪೊಲಿ ಟಿಕಲ್ ಬರೀಬೋದು
ಹ
ನೀವ್ ಫೆಸ್ಟ್ ಮಾಡ್ತೀವಿ ಅಂತ ಅಂದ್ರಲ್ಲ ಹೇಗಿರುತ್ತ ಮತ್ತು
ಹಾ ಅರ್ಥ ಆಗಿಲ್ಲ ಹಾ
ಹೇಗಿರುತ್ತೆ ಬೆಸ್ಟ್
ನಮ್ಗೆ ಫಸ್ಟ್ ಟೈಮ್ ಇನ್ನದ್ನ ಅಟೆಂಡ್ ಮಾಡಿ ನೋಡ್ಬೇಕು ಹೆಂಗಿರುತ್ತೆ ಅಂತ ಪೊಟ್ಟಿನಿಗೆ ಮಾಡ್ತಾರಂತ ಂತೆ
ಹಾ
ಟೈಂ ಅಯ್ತು
ಹೇಗಿರ್ತೆ ಪೆಸ್ ಮತ್ತು ಏನೇನು ಪ್ರೋಗ್ರಾಮ್ಸ್
ಹ ರೆ ನ ಅವ್ ಬಿಸ್ನೆಸ್ ಲ್ಲಿ ನಾವು್ ಬಿಸ್ನೆಸ್ ಹೆಂಗ್ ಮಾಡ್ವಿ ಅದ್ರಲ್ಲಿ ಏನ್ ಹೇಳದು ಒಂದೊಂದು್ ಪ್ರೊಡಕ್ಟ್ ನ ಲಾಂಚ್ ಮಾಡ್ಬೇಕು ಫಸ್ಟ್ ರೌಂಡ್ ಸೆಕೆಂಡ್ ತಾಂತತೆ ಅಂತೆ ಯಾರು ಚೆನ್ನಾಗ್ ಮಾಡ್ತಾರೆ ಫಸ್ಟ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಮತ್ತೆ ಕ್ವಿಜ್ ಇರುತ್ತೆ ಅದು ಹಂಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ನಡೀತದೆ ಲಷ್ಟಟ್ ದಿನ ಫೈನಲ್ ರೌಂಡ್ ಇರ್ತ್ತೆ ಮತ್ತೆ ವಿನ್ನಾದವರಿಗೆ ಪ್ರೈಸ್ ಆತರ ಎ
ಎಷ್ಟ ದಿನ ಒಂದೇ ದಿನಾನ
ನಾಾ ನಾಳೆ ಇರ್ಬೋದು ಇನ್ನುಫೋಟಿಗೆ ಇರಬೇಕು ಕಾಣುತ್ತೆ
ಹ್ಮ್ ನೀವು ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡ್ತೀರಾ
ಹಾ ಮಾಡ್ತೇನಿ
ಯಾವ ಯಾವ ತರ ಡ್ರೆಸ್ ಹಾ ಮಾಡ್ತೀವಿ
ನಾನೇ ಎಲ್ಲಾ ತರ ಡ್ರೆಸ್ಸ ಆನ್ಲೈನ್ ಶಾಪಿಂಗ್ ಮಾತ್ತ ಎಲ್ಲ ಆಲ್ಮೋಸ್ಟ್ ಕಾಲೇಜ್ ಬೇರ್ ಮಾಡೋದು ಔಟ್ಸೈಡ್ ಬೇರ್ ಮಾಡೋದು
ಹ್ಮ ಕ್ವಾಲಿಟಿ ಚೆನ್ನಾಗಿರುತ್ತೆ ಊಾ
ಹಾ ಚೆನ್ನಾಗಿರು
ಹ್ಮ್ ಹ್ಮ ಇದುವರೆಕ ಯಾವ ಡ್ರೆಸ್ ಚೆನ್ನಾಗಿರೋದು ಬಂದಂತೂ
ಹ್ಮ್ ನಾನ್ ತಗ್ದಿದ್ರಲ್ಲಿ ಈಗ ಮೊನ್ನೆ ರೀಸೆಂಟ್ ಆಗಿ ಆರ್ಡರ್ ಒಂದ್ ಮಾಡ್ದೆ ಕ್ರಾಪ್ಟಪ್ ಅಂತ ಅ ಚೆನ್ನಾಗಿ ಬಂದೀಿರಿ
ಹ್ಮ ಹ್ಮ್ ಹೌ ನಿಮ್ಮ ಊರಲ್ಲಿ ಯಾವ್ಯ ಯಾವ್ದ ಜಾತ್ರೆ ಯ ತರ ನಡೆಯುತ್ತೆ
ಹ ಕುಶನಗರದಲ್ಲಿ ದೊಡ್ಡ ಜಾತ್ರೆಾ ನಡೆಯುತ್ತದೆ
ಹ್ಮ್ ಹೇಗಿರುತ್ತೆ
ಹಾ ಚೆನ್ನಾಗಿರು ತುಂಬಾ ಚೆನ್ನ ಇದ್ದಾರೆ
ಹಾ್ ಹೇಗೆ ಹೇಗಿರುತ್ತೆ ಅದು
ಹ ಅಲ್ಲಿ ಫುಲ್ ಗೇಮ್ಸ್ ನಿಮ್ಗೆ ಏನೆಲ್ಲ ಪರ್ಚೇಸ್ ಮಾಡ್ಬೇಕು ಆತರದ್ ಅದೆಲ್ಲ ಇರುತ್ತೆ ಕಮ್ಮಿ ಕಮ್ಮಿಗ ಇರುತ್ತೆ ತೆ ಓಸ್ ನೆರೆ ಇರುತ್ತೆ ಚಾರ್ಜ್
ಹಾ ಹ್ಮ್
ಇ ನಮ್ ಎಂತ ಕಮ್ಮಿ ಎಂತತ ಕಮ್ಮಿಗೆ ಏನ್ ಬಿಟ್ಟ ಆತ ತಲೇ ತಕೋಬೋದು
ಹ್ಮ್
ಚಾಲೆ ಟೈಮ್ ಇರುತ್ತೆ
ನೀವ ಯಾವ ಯಾವಥರ ಐಟಮ್ ಪರ್ಚೇಸ್ ಮಾಡ್ತೀರಾಗ ಏನ್ ಯಾವ್ದದುಾಡ್ತೀರಾ
ನ ಮಕ್ಪ್ ಐಟಮಸ್ ಡ್ರೆಸ್ ಮತ್ತೆ ಜಾಸ್ತಿ ಅಲ್ಲಿ ಹೋದ್ರೆ ಫುಡ್ ತಿನ್ನೋದು ಗೇಮ್ಸ್ ಅದ್ರಲ್ಲೆಲ್ಲ ಕೊಡ್ತೇವಿ
ಹಾ ನಿಮ್ಗೆ ಯಾವ್ ಯಾವ್ದು ಫೇವ್ರೇಟ್ ಫುಡ್ ಅಲ್ಲಿ
ನಂಗೆ ಗೋಪಿ
ಹಾ ಗೋಬಿ ಅದ್ ಬಿಟ್ಟು
ಅದ್ಬಟ್ಟು ಗೋಲ್ಗಪ್ಪ
ಹ್ಮ
ನೀವ್ ಹೋಗಿದ್ದೀರಾ
ಹ ಹೋಗಿದ್ದೀವಿ
ಚೆನ್ನಾಗಿರುತ್ತ
ಹ ಚೆನ್ನಾಗಿರುತ್ತೆ ನಿಮ್ ಸೈಡ್ ಹಬ್ಬ ಎಲ್ಲ ಮಾಡ್ತಾರದ ಟೆಂಪಲ್ಸ್ಲ್ಲಿ ಒಂದೊಂದ್ಸಲಿ
ಆ ಆ
ಹ ಹೇಗಿರುತ್ ತ್
ಲೆ ನಮ್ ಊರಲ್ಲಿ ಮನೆ ಪೂಜೆ ಅಂತ್ ಇರುತ್ತಲ್ಲ ತರ ಮಾಡೋದು ಹಂಗೆ ಅಲ್ಲಿ ಹೋಗಿ ಪೂಜೆ ಮತ್ತೆ ಎಲ್ಲಾ ಮಾಡಸ್ಕೊ ಬರ್ತೀವಿ ಜೋರಾಗಿ ಮಾಡ್ತಾರೆ ಇಡೀ ಫ್ಯಾಮಿಲಿ ಎಲ್ಲಾ ಬಂದಿರ್ತಾರೆ ಅದೇ ಪೂಜೆ ದೇವ್ರನ ಕರ್ಸೋದು ಹೋಮ ಆ ತರ ಇಡೀ ಫ್ಯಾಮಿಲಿ ಅವರೆಲ್ಲ ಬಂದಿರ್ ತ್ತಾರೆ ಒಂದ್ ನಾಕ್ ದಿನ ಇರುತ್ತೆ ಅಲ್ಲಿ ನಾಕ್ ದಿನ ಅಲ್ಲೇ ಇದ್ದು ಫುಲ್ ಪೂಜೆನ ಮುಗಿಸ್ಕೊಂಡು ಸುತ್ತಾಡ್ ಕೊಂಡು ಆತರ ಎಲ್ಲ ಇರುತ್ತೆ
ಏನ್ ಸ್ಪೆಷಾಲಿಟಿ ಆ ಥರ ಮಾಡ್ಲಿಕ್ಕೆ
ಅರ್ಥ ಇಲ್ಲ
ಅಂದ್ರೆ ಆ ಹಬ್ಬ ಹೇಗ್ ನಡ್ಕೊ ಬಂದಿದ್ದು ಅಂತ.
ಅಂದ್ರೆ ಅದು ಫಸ್ಟ್ ಆ ಪಪ್ಪಂದು ಆ ಅಪ್ಪ ಎಲ್ಲ ಇರುವಾಗ ಹಳೇ ಇದ್ರದಿಂದ.
ಹಾ.
ಆತರ ಹಳೇದ್ರಿಂದ ಫಸ್ಟ್ಿಂದಾನೇ ನಡ್ಕೋ ಬಂದಿದೆ ಅದ್ನ್ನ ಈಗ ನಮ್ಮ ಫ್ಯಾಮಿಲಿ ಎಲ್ಲ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ತಾ ಇದಾರೆ.
ಯಾವ ಯಾವ. ತರ ಫುಡ್ ಮಾಡ್ತಿರ್ತಾರೆ ಅಕ್ಕ.
ಅಲ್ಲಿಯ.
ಹ್ಮ್.
ಅ ಅಲ್ಲಿ ದೇವರು ಎಲ್ಲ ಬಂದಾದ್ಮೇಲೆ. ಅದೇ ಕೋಳಿ ಇದೆಲ್ಲ ಮಾಡೋದು ಇರುತ್ತಲ್ಲ ಹ ಆಥರದ್ದಲ್ಲ ಏನಾರು ಅವರು ಆರ್. ಅರಿಕೆ ಕಟ್ಕೊಂಡಿದ್ರೆ ಅದ್ನ ತೀರ್ಸಕ ಕೋಳಿ. ಹಾಡು ಅದೇ ಆಥರದ್ದಲ್ಲ ಕೊಡ್ತಾರೆ ಆಮೇಲೆ ಅದ ಅದ್ರದ್ದ ಸ್ಪೆಷಲ್ ಇರುತ್ತೆ. ಮ.
ಮ್.
ಹರಿ. ಹ್
ಇನ್ನು ಬೇರೆ ಯ ಯಾವ ಫೆಸ್ಟ್. ಸ್ಿವಲ್ ನ ಸೆಲೆಬ್ರೇಟ್ ಮಾಡ್ತಿರೋ ಜೋರಾಗಿ.
ಇನ್ನುೂ.
ಹ್
ಜೂನನೇ ಇನ್ನು ಇದ ಬರ್ಬೇಕು ಗಣಪತಿ ಅಷ್ಟೇ.
ಹ್ಮ್ ಅದೆ ಹೇಗಿರುತ್ತೆ. ಹ್ಮ್.
ಅದು ಇಲ್ಲಿ ನಮ್ಮೂರಲ್ಲಿ ಜೋರಾಗ ಮಾಡ್ತಾರೆ. ಒಂದ್ ದೊಡ್ಡ ಇಲ್ಲಿ ನಮ್ಮ ಮಾವು. ನಮ್ಮ ಊರಲ್ಲಿ ಒಂದ ದೊಡ್ಡ ಟೆಂಪಲ್ ಇದೆ. ಅಲ್ಲೇ ಗಣೇಶನೆ ಎಲ್ಲ. ಕುೂಡ್ಸಿ. ಅನ್ನೊಂದ್ ದಿನ ಇಡ್ಕೊಂಡು ಆಮೇಲೆಿಸ್. ಚರ್ಚೆಲ್ ಮಾಡ್ತಾರೆ ಅದು ಡಿಚ್ ಎಲ್ಲ ಇರುತ್ತೆ ಅದು ಚೆನ್ನಾಗಿರುತ್ತೆ.
್ಮ ಹಾ. ಎಷ್ಟ ದಿನ ಇರುತ್ತೆ ಇಗ ಎಷ್ಟ್ ದಿನ ಗಣಪತಿ ಕೂರ್ಸೋದು.
ಅನ್ನೊಂದಿನ ಕೂರುತ್ತಾರೆ.
ಹ್ಮ. ಫುಡ್ ದೇನ.
ಅದು ನೋರ್ಮಲ್ ಫುಡ್ ವೆಜ್.
ಹಾ.
ಅತ್ತ. ಸೋಲ್ಪ್ ಸೈಡ್ ಸೈಡ್ಸಿಗೆ ಪಲ್ಯ ಆತರ ವೆರೈಟಿ ವೆರೈಟಿ ಮಾಡಿರ್ತಾರೆ ಪಾಲಾ ಇಲ್ಲೆ ಐತೆ
ಪೂಜೆ ಎಷ್ಟ ದಿನ ಅಷ್ಟ ದಿನಾನೂ ಪೂಜೆ ಇರುತ್ತೆ
ಹ ಅಷ್ಟು ದಿನ ಸಿಕ್ಸ್ ಥರ್ಟಿ ಇಂದ ಒನ್ ತರ್ಟಿ ತನಕ ಪೂಜೆ ಇರುತ್ತೆ ನೈಟ್ ಅಲ್ಲಿ ಸ ಮತ್ತೆ ಇಷ್ಟ ಬಂದವರಿಗೆ ಫುಡ್ ಮಾಡಿ ಕೊಡ್ಬೋದ ಅಲ್ಲಿ ಒಂದೊಂದ ದಿನ ಒಬ್ಬೊಬ್ರು ಫುಡ್ ಮಾಡಿ ಆ ಟೆಂಪ್ ಪಲಿಕೆ ಇದ ಮಾಡುದ್
ಯಾವ ದಿನ ಗ್ರ್ಯಾಂಡ್ ಆಗಿ ನಡೆಯುತ್ತೆ
ಆ ಲಾಸ್ಟ್ ಹನ್ನೊಂದನೇ ದಿನ ಫುಲ್ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಹಂಗ್ ತುಂಬಾ ಜನ ಬಂದಿರ್ತಾರೆ ಫಸ್ಟ್ ಡೇ ಮತ್ತೆ ಲಾಸ್ಟ್ ತುಂಬಾ ಗ್ರ್ಯಾಂಡ್ ಆಗಿ ನಡಿಯುತ್ತೆ
ಆ
ನಿಮ್ ಊರಲ್ಲಿ
ನಮೂರಲ್ಲೂ ಸೇಮ್ ಗಣಪತಿ ಹಬ್ಬ ಜೋರು ನಡೆಯುತ್ತೆ ನೀ ಹೇಳಿದ್ರಲ್ಲ ಆತರ ಬಟ್ ಆ ಹನ್ನೊಂದ್ ದಿನ ಎಲ್ಲಾ ನಡಿಯಲ್ಲಾ ಆ ಫೋರ್ ಡೇಸ್ ತ್ರೀ ಡೇಸ್ ನಡೆಯುತ್ತೆ
ಹ ಹ್ಮ್ ಹೋಗಿದ್ದೀರಾ ತುಂಬಾ ಸತಿ ಹೋಗಿದ್ದೀಯಾ
ಹಾ ನಾವು ವರ್ಷ ಬಿಟ್ಟ ಕೂರ್ತಾಗಲ್ಲ ಹೋಗಿದ್ದೀವಿ ನೀವು
ಹಾ ನಾವ್ ಸೇಮ್
ಹ್ಮ್ ಅದು ಬಿಟ್ರೆ ಬೇರೆ ಯಾವ್ಯ್ದ ಆ ಗೊತ್ತು ನಿಮಗೆ ಜಾತ್ರೆ
ಜಾತ್ರೆ ನಾವು ನಮ್ಮ ಊರಲ್ಲಿರೋ ಜಾತ್ರೆಗ್ ಮಾತ್ರ ಹೋಗಿದ್ದು ಬೇರೆ ಎಲ್ಲಿ ಹೋಗಿಲ್ಲ ನಾವ್
ಆ
ನೀವ್ ಹೋಗಿದ್ದೀರಾ
ಹಾ ಹೋಗಿದ್ದೀವಿ
ಹಾ
ಹ್ಮ್ ಸರಿ ಹ್ಮ್ ಸರಿಯ ಹೇಳ ಹ ಹು ಸರಿ
ಹ